ಹಲೋ
ಹಲೋ
ಕೇಳಿಸತಿದ್ಯಾ ಹಾ ನನ್ಗೂ ಕೇಳಸ್ತಾ ಇದ್ದೆ
ಹ ಏನ್ ಮಾಡ್ತಿದ್ರಿ ನಾನು ಸುಮ್ಮ್ನೆ ಕೂತಿದೆ
ಊ ಊಟ
ಊಟ ಮಾಡ್ಬೇಕ ಇವಾಗ
ಏನ್ ಊಟ
ಇವಾಗ ನನ್ ಫ್ರೆಂಡ್ ಬಂದಿದ್ದಳ ಮತ್ತೆ ನನ್ ಕಜಿನ್ ಒಬ್ರು ಬಂದಿದ್ದಾರೆ ಇಬ್ರು ಇದ್ದಾರೆ ನೋಡ್ಬೇಕು ಏನ್ ಮಾಡೋಣ ಅಂತ ಹೇಳ್ತ ಈ ತರದನ್ನ ಮಾಡ್ಬೇಕು
ಹ ಮಾಡಿ ಮಾಡಿ ಸ್ನಾಕ್ಸ್ ಸ್ಕ್ಸ್ ಮಾಡ್ಕೊಡಿ ರಾ
ಸ್ನಾಕ್ಸ್ ನೋಡ್ಬೇಕು ನನ್ ಫ್ರೆಂಡ್ ಒಬ್ಳುಅವ್ಳು ಬಜ್ಜಿ ಬಜ್ಜಿ ಅಂತಳೆ ಹಳೆಗೆ ಬಜ್ಜಿ ಮಾಡ್ಕೊ ಕೊಡ್ಬೇಕಿವತ್ತು
ಎಣ್ಣೆ ಎಣ್ಣೆ ಎಲ್ಲಾ ಇದ್ಯಾ
ಓಹ ಎಣ್ಣೆ ಖಾಲಿ ಆಗಿರ್ಬೇಕೇನೋ ತರ್ಬೇಕು ಅನ್ಸುತ್ತೆ ಎಣ್ಣೆ ನಾನ್ ಬೆಳಗ್ಗೆ ಹೇಳ್ತರ್ ದಿನೋ ಕಡಮ
ನೋಡ್ಬೇಕು ಇಲ್ಲ ಅಂದ್ರೆ ತಗೋಬರ್ಬೇಕು ಇವಾಗ
ನಿಯರ್ ಅಂಗಡಿ ಅಲ್ಲ ಅತ್ರನಾ
ಹಾ ಹತ್ರಾನೇ ಒಂದ ಎರಡ್ ನಿಮಿಷ ಐದ್ ನಿಮಿಷ ಆಗುತ್ತೆ ತಗೊಂಡ್ ಬರೋ ವಸ್ಟ
ಐದ್ ನಿಮ್ಸಾ
ಹ್ಮ್
ಮತ್ತೆ ಇನ್ನೇನು ಸಮಾಚಾರ
ಹ್ಮ್ ಹೇಳ್ಬೇಕ್ ನೀವು.
ಅಡ್ಗೆೆ ತಿಂಡಿ ಎಲ್ಲ ನಿಮ ಫ್ರೆಂಡ್ ಅವರೆಲ್ಲಾ ಮಾಡ್ತಾರಾ.
ಹ ನನ್ ಮಾಡ್ತ ನನ್ ಕಜಿನ್ ಮತ್ತೆ ನನ್ ಫ್ರೆಂಡು.
ಹಾ.
ಮಾಡ್ತಾರೆ ಬೆಳಗ್ಗೆ ತಿಂಡಿ ಎಲ್ಲ ಅವರೇ ಮಾಡ್ತಾರೆ ನಾನುಂತು ಮಲ್ಗೀರ್ತೀನಿ. ನನ್ ಫ್ರೆಂಡ್ ಮಾಡ್ತಾರೆ. ಇಂದೊಂದ್ ಸಂಜೆ ಹೊತ್ತು ಏನಾದ್ರು ಮಾಡಿದ್ರೆ ನಾನೇ ಮಾಡ್ತಾ ಇತನಿ ಇಲ್ಲಾಂದ್ರೆ ಅವರು ಹೊಸಿ ಮಾಡ್ತಾ ಇರ್ತಾರೆ. ಏನೋ ಮಾಡ್ತಾ ಇರ್ತೀವಿ. ಹ್ಮ.
ಹ್ಮ್ ಹೇಳ್ಬೇಕು ನೀವೇ. ಅದೇ ನೀವೇನೋ ಮನೆ ಕಟ್ತಾ ಇದ್ದಿ ಅಂತ ಅಂದ್ರೆ ಅಂದಂಗ ಐದ್ ನಿಜನ.
ಅಂದ್ರೆ ಮನೆ ಇನ್ನುೂ ಕ ಈಗ್ಲ ಕಟ್ಟಿಲ್ಲ ಇಲ್ಲ ಜಸ್ಟ್ ಕೊಡ್ಕೆ ಆಯ್ತು. ಇವಾಗ ರೀ ಈ ಒಂದ. ಹದ್ನೈದು ದಿನ ಆಯ್ತೆ ನಾ ಅದಕ್ಕೆ ಎಂತಾನೇ ಊರಿಗೆಗ್ ಹೋಗಿದ್ದೆ ಒಂದ್ ಹದಿನೈದು ದಿನ.
ಹ.
ಹ್ಮ್ ಇವಾಗ ಕಂಪ್ಲೀಟ್ ಆಗಿ ಈ ಬೆಂಗ್ಗಳೂರಿಗೆ ಬಂದಿದ್ದೀನಿ. ಮನೆ ಇನ್ನುೂ ಮನೇನು ಕಟ್. ಬೇಕು. ಇನ್ನುೂ ಏನು ಮಾಡಿಲ್ಲ ಜಸ್ಟ್ ಇವಾಗ ಕೊಡ್ಕೆ ಆಯ್ತು.
ಹಾ
ಕೊಡ್ಕೆ ಮುಗಸಿದೀವಿ.
ಈ ವರ್ಷ ಈ ವರ್ಷ. ಇಷ್ಟ್ರಲ್ಲೇ ಕಡ್ತೀರಾ.
ಹ್ಮ್ ಈ ವರ್ಷನೇ ಕಟ್ಬೇಕು ಅನ್ಕೊಂಡಿದ್ದೀವಿ. ನೋಡ್ಬೇಕು ದುಡ್ಡು ಹೇಗೆ ಇವಾಗ ಎನ್. ಎಲ್ಲಾ ಜಾಸ್ತಿ ರೇಟ್ ಆಗಿದೆ ಎಲ್ಲಾ ಏನಾರು ತಗೋಬೇಕು ಅಂದ್ರೆ ಗಗನಕ್ಕೂಗಿರುತ್ತೆ. ಎಲ್ಲಾನ ತಗೊಂಡು ಮಾಡವ. ಮನೆ ಕಟ್ಟತವತ್ತಗೆ ಸುಸ್ತಾಗೋಯ್ತದೆ.
ಇಟ್ಗೆ ರೇಟು ಮರಳ ರೇಟ್. ಕಬ್ನ.
ಇಟ್ಗೆ ರೈಟ್ ಎಷ್ಟು ಗೊತ್ತಾ ಒಂದ್ ನಾಟಿ ಇಟ್ಕೆ ಎ ಒಂಬತ್ ರೂಪಾಯಿ ಒಂಬತ್ ರೂಪಾಯಿ ಅಂದ್ರೆ ಇನ್ನೇನ್ ಹನ್ನೆರಡ್ ಹದ್ ಮೂರ್ ಸಾವಿರ ಬೇಕು ಒಂದ್ ಮನೆ ಕಟ್ಬೇಕು ಇಟ್ಕೆ ಬೇಕು ಅಂತ ಅಂದ್ರೆ. ಅಲ್ಲೇ ಒಂದೂವರೆ ಲಕ್ಷ ಹೋಯ್ತತಿ.
ಹ್ಮ್ ನ ಸೀಮೆಂಟ್ ಎಲ್ಲ ಹೇಳಿ ಸೀಮೆಂಟ್. ಟೆಲ್ಲಾ ಬೇಕಲ್ಲ.
ಸಿಮೆಂಟ್ ಎಷ್ಟು ಗೊತ್ತಾ ಸಿಮೆಂಟ್ ಎಲ್ಲ ಮುನ್ನೂರ ಐವತ್ತು ರೂಪಾಯಿ ಇವಾಗ ನಾವ್ ಕೊಡ್ಕೆ ಕಟ್ಟಕ್ಕೆೆಲ್ಲ ತೊಗೊಂಡ್ಬಲ್ಲಾ. ಒಂದೊಂದ ಸಿಮೆಂಟ್ ಆ ಇದು ರಾಮ್ಕೋ ಅಂತ ಅದು ಮುನ್ನೂರ ಐವತ್ ರೂಪಾಯಿ ಅದನ್ನ ತಂದ ಹಾಕಕ್ ಬೇರ ಬಾಡ್ಗೆ ಡೆಲಿವರಿ ಅದು ಇದು ಅಂತ ಬೇರೆ ಕೊಡ್ಬೇಕು ಅಯೋ ಇವಾಗ ನಮ್ ಕೊಡ್ಕೆ ಕಟ್ಟಕ್ಕೆ ಒಂದ್ ಮೂರ್ ಲಕ್ಷ ಹತ್ತತ್ರ ಆಯ್ತು ಇನ್ನ ನನ್ ಮನೆ ಮನೆ ಕಟ್ಬೇಕು ಅಂದ್ರೆ ಈಗೊಂದ್ ಮೂವತ್ ಲಕ್ಷ ಇರ್ಬೇಕು ಕೊಡ್ಕೆಗೆ ಮೂರ್ ಲಕ್ಷ ಂದ್ರನ್ ಮನೆಗ್ ಒಂದ್ ಮೂವತ್ ಲಕ್ಷನರ ಇಡ್ಬಾರ್ದ
ಬರುತ್ತೆ ನೀವು ಗಿಲಾವೆಲ್ಲ ಮಾಡ್ಸಿ ಅದಕ್ಕೆ ವುಡ್ ವರ್ಕು
ಹ್ಮ್ ಆಮೇಲೆ ಏನ್ ಗೊ ಸಜಸ್ಟ್ ಇರುತ್ತಲ್ಲಾ ಅದು ಆರವರೆ ಸಾವಿರ ರೂಪಾಯಿ ಜಸ್ ಎಷ್ಟು ಟ್ಯಾಕ್ಟರ್ ಒಂದು ಲೋಡು
ಅಪ್ಪಾ ದೇವರೆ ಕಾಸ್ಟ್ಲಿ ದುನಿಯಾ ಇವಾಗ
ಅಂದ್ರೆ ಅದಕ್ಕೆ ಮೊದ್ಲೆೇ ಕಟ್ಬಿಟ್ಟಿದ್ರೆ ಇವಾಗ ಒಂದ್ ಸ್ವಲ್ಪ ಕಾ ಅಂದ್ರೆ ಮೊದ್ಲು ಒಂಟ ಸ್ವಲ್ಪ ಕಡಿಮೆನಾದು ಇದು ಆತಿತ್ತು ಇವಾಗ ಎಲ್ರುೂ ಇವಾಗ ಮಾಮೂಲಿ ಮನೆ ಕಟ್ಟದೆಲ್ಲ ಇರುತ್ತಲ್ವಾ
ಹ್ಮ್
ಅದಕ್ಕೆ ದೊಡ್ಡವ್ರು ಹೇಳಿದಾರ ನೋಡಿ ಮನೆ ಮನೆ ಇದು ಮದ್ೆ ಮ ಸೂರಿ ಮನೆ ಕಟ್ ನೋಡು ಮದ್
ಮಾಡ್ ನೋಡು ಕರ ಇದಂತು ಗಾದೆ ನಿ
ಅಯ್ಯೋ ಮದ್ವೆ ಬೇಕಾದ್ರರು ಮಾಡ್ಬಿಡ್ಬೋದು ಏನ್ ಮದ್ವೆ ಏನ್ ಬಿಡಿ ಒಂದ್ ಮೂರ್ ಲಕ್ಷದಲ್ಲೇ ಸಿಂಪಲ್ ಆಗಿ ಮಾಡ್ಬಿಡ್ಬೋದು ಮನೆ ಕಡ್ತೀವಿ ಎಂತ ಅಂದ್ರ ಆಯ್ತತ್ತಾ
ಅಲ್ಲಾ ಮದ್ವೆನ ಯಾರು ಇವಾಗ ಸಿಂಪಲ್ ಆಗ ಆಗಲ್ವಲ್ಲ
ಅಂದ್ರೆ ಎಲ್ ಎಲ್ಲೋ ರೇರ್ ಒಬ್ೊಬ್ರು ಆಯ್ತಾರೆ ಬಟ್ ಅಂದ್ರೆ ಇವಾಗ ಏನ್ ಗೊತ್ತಾ ಮದ್ವೊಲೂ ತುಂಬಾ ಇರುತ್ತೆ ಇವಾಗ ಒಬ್ಬೊಬ್ರು ಅನ್ಕೋತಾರೆ ಮನೆ ಹತ್ರನೇ ಮದ್ವೆ ಆಗಣ ಅಂತ ಒಬ್ಬೊಬ್್ರರು ಅನ್ಕೋತಾರೆ ಚೌಟ್ರಿಲ್ ಮದ್ವೆ ಆಗೋಣ ಅಂತ
ಹ್ಮ್
ಇವಾಗ ಚೌಟ್ರಿಗೆ ಅದೇ ಎರಡ್ ಲಕ್ಷ ಮೂರ್ ಲಕ್ಷ ಕೊಟ್ಟ ಟ್ಟೋ ಹಾ ಮಾಡೋ ಬದಲು
ಹ್ಮ್
ಮನೇಲೆ ಮನೇಲೆ ಮನೆ ಹತ್ರ ಒಬ್ಬ ಒಬ್ಬರು ಮಾಡ್ಕೊತಿರ್ತಾರಲ್ಲ
ಸಿಂಪಲ್ ಆಗಿ ಅದೇ ಏನಂದ್ರೆ ಒಂದ್ ಮದ್ೆ ಮದ್ವೆ ನಾರ್ಮಲ್ ಊಟ ಊರ್ರಿಗೆ ಊಟ ಬಟ್ ಆದ್ರೆ ಒಡ್
ಆದ್ರೆ ಒಂದ್ ಸ್ವಲ್ಪ ಗೋಲ್ಡ್ಗೆಲ್ಲ ಜಾಸ್ತಿ ಆಗರುತ್ತೆ ಒಡವೆಗೆಲ್ಲ ಜಾಸ್ತಿ ಒಂದ್ ಸ್ವಲ್ಪ ಏನಾದ್ರು ಇವಾಗ ಒಬ್ಬೊಬ್ಬ್ರ ನ್ ಗೊತ್ತಾ ಆ ಇವಾಗ ಬೇರೆ ಕಡೆ ಯಾವ್ದಾದ್ರು ಸಂಬಂಧ ಇದ್ರು ಅವರು ಏನಾದಾರರು ಒಂದ್ ಸ್ವಲ್ಪ ಸ್ವಲ್ಪ ಬಡವರಾಗಿದ್ರೆ ಇವ್ರು ಒಂದ್ ಸ್ವಲ್ಪ ಬಡವರಾಗಿದ್ರೆ ಅಂದ್ರ ಏನೊಂದ ಸ್ವಲ್ಪ ತಾಲಿ ಮಾಡಿ ತಾರೆ ಮಾಂಗಾಲಚೆ್ನ ಮಾಡಿಸ್ತಾರೆ
ಹ್ಮ್ ಬೇಸಿಕ್ ಅಲ್ಲ ಇವಾಗಂತು ಬೇಸಿಕ್ಸ್ದು್ ಮಾಡ್ ಬೇಕಲ್ಲ ಹುಡುಗು ಮನಲಿ
ಹ್ಮ್ ಈಗಂತೂ ಎಲ್ಲಾ ರೂಲ್ಸ್ ಇವಾಗ
ಹ ಹುಡ್ಕ್ ಮನೇಲಿ ಮಾಂಗಲ್ಯ ಸರ ಒಂದ್ ಸ್ವಲ್ಪ ಜೊತೆ ಓಲೆ ಬೇಸಿಕ್ಸ್ ಮಾಡಸ್ಲೇಬೇಕು ಇನ್ ಹುಡ್ಗಿ ಮನ ಅಷ್ಟೇ ಹುಡ್ಕಂಗ ಒಂದ್ ಕೈ ಜನ ಕೊಳಚನ ಏನಾದ್ರು ಮಾಡಿಸಸ್ತಾರೆ ಬೇಸಿಕ್ಸ್ ಅಂತೂ ಕೊಡ್ಲೇಬೇಕು ಅವ್ರಗ ಅವ್ರ ಮಗ್ಳಗ ಅವ್ ಏನಾದ್ ಮಕ್ಳಿಗೆ ಏನಾದ್ರು ಮಾಡಸ್ಕೊಳ್ಳಿ ಕೊಡೋದ್ ಮಾಡ್ಲೇಬೇಕಲ್ವಾ
ಅದೇ ಇವಾಗ ಎಂತೂ ಬಿಡಿ ಎಲ್ಲಾ ರೂಲ್ಸ್ ಎಲ್ಲ ಚೇಂಜ್ ಆಗಿ ಹೋಗಿದಾವ ಇವಾಗ ಹುಡುಗಿ ಸಲ್ಲಿ ಆ ಒಂದ್ ಸ್ವಲ್ಪ ಬರಿಬೇಕು ಅಂತಾರೆ ಮದ್ವೆೆ ತಕ್ಷಣ
ಹೌದಾ
ಹ್ಮ್ ಇವಾಗೆಲ್ಲಾ ಇವಾಗೇಏನ್ ಗೊತ್ತ ಇವಾಗ ಇವಾಗ ನೋಡಿ ಅಂದ್ರ ಮನೇಲೆ ಮದ್ವೆ ಆದ್ರೆ ಅದದೇ ಅದೇನು ಆಗಲ್ಲ ಇವಾಗ ದೇವಸ್ಥಾನ ಆತರ ಈ ತರ ಎಲ್ಲ ಮದ್ೆ ಆಗ್ತಾರೆ ನೋಡಿ ಅಂದ್ರೆ ಇವಾಗ ಇವಾಗ ದೇವಸ್ ಇವ ನಮ್ಮ ಆಕ್ಚುಲಿ ಏನ್ ಗೊತ್ತ ನಮ್ ಚುನ್ಚಿಂಗಿರಿ ಇಲ್ಲಿ ಆ ತರ ದೇವಸ್ಥಾನದಲ್ಲಿ ಎಲ್ಲ ಮದುವೆ ಮಾಡಿದಾಗ ಇವಾಗ ಹುಡುಗಿಗ್ ಇಷ್ಟು ಮಾಡ್ಕೊಡ್ಬೇಕು ಅಂದ್ರೆ ಇವಾಗ ಏನ ಗೊತ್ತಾ ಮದ್ವೆ ಮಾಡ್ಕ ನಾಳೆ ನೆಕ್ಸ್ಟ್ ಟೈಮ್ ತರ ಯಾವತರ ಏನ ಇ ತಲ್ವಾ ಹಾಗಾಗಿ ಆ ಹ ಅದಕ್ಕೆ ಆತರ ಎಲ್ಲಾ ಮಾಡ್ತಾರೆ ಇವಾಗ ರೀಸ್ ಆತರ ಅಂದ್ರೆ ಮನೇಲಿ ನೋಡ್ ಮಾಡದಾದ್ರೆ ಆ ತರ ಏನ್ ರೋಲ್ಸ್ ಎಲ್ಲ ಇರಲ್ಲ
ಅದ್ ಅರೆಂಜ್ ಬಾರ ಅ್ರೆ ಸ್ವಲ್ಪ ದೇವಸ್ಥಾನದಲ್ಲಿ ಆಗೋದಾದ್ರೆ ಸ್ವಲ್ಪ ಈ ತರ
ಹ್ಮ ಆತರ ಎಲ್ಲ ಇರತ್ತೆ ಅಂದ್ರೆ ಮೊದ್ಲು ಈಗ ಮೊದ್ಲು ಇತ್ತು ಈಗ್ಲೂ ಅದೇ ಐತೆನೋ ಗೊತ್ತಿಲ್ಲ ಪ್ರಾಪರ್ ಆಗಿ ಆಹ್ ಆ ತರ ರೂಲ್ಸು ಇತ್ತು ನಾನು ಯಾವಾಗ ಈಗ ಒಂದ ಎರಡು ವರ್ಷದಿಂದನ ಒಂದ್ ವರ್ಷದಿಂದನೋ ಕೇಳಿದೆೆ ಆ್ ಹಿಂಗ ನಮ್ಮ ಅಣ್ಣಗ ಹುಡುಗಿ ಹುಡುಕ್ ಇದ್ದೋ ಅವಾಗ ಈ ತರ ಹಿಂಗ ದೇವಸ್ಥಾನಲ್ಲಿ ಅಂದ್ರ ಎಲ್ರುನು ಮಾಡ್ತ ನೋಡಿವ ಹೆಣ್ಣು ಗಂಡು ಒಂದ್ೂರು ಜ ಗಂಡು ಒಂದ ನೂರು ಜನ ಹೆಣ್ಣಿಗೆಲ್ಲ
ಅದೇ ಹ ಸ್ಾಮ ಸಾಮೂಹಿಕ ವಿವಾಹ
ಹ ಹ ಸಾಮೂಹಿಕ ವಿವಾಹ ಅಂತ ಮಾಡಿಸ್ತಾರೆ ನೋಡಿ ಅಂದ್ರೆ ಈ ಮ ದಂಪತಿಗಳಿಗೆ ಮದ್ವೆ ಮಾಡ್ಸೋದು ಒಂದ್ ನೂರು ಜನ ದಂಪತಿಗಳಿಗೆ ಫ್ರೀ ಆಗಿ ದೇವಸ್ಥಾನದಲ್ ಇರು ತ್ತೆ ನೋಡಿ ಆಗ ಆ ತರಲ್ಲಿ ನಾನ್ ಅವಾಗ್ ಕೇಳಿದ್ದೆ ಈಗ ಹೆಣ್ಣಿಗೂ ಇಷ್ಟ್ ಬರ್ದಿರ್ಬೇಕು ಆಸ್ತಿಲಿ ಅಂತೆಲ್ಲಾ ಹೇಳಿದ್ರು. ಅಂದ್ರೆ ಅವ್ ಹುಡ್ಗಿ ಮನೆ ಕಡೆ ಎಲ್ಲಾ ಸುಮ್ ಕಳುಸ್ತಾರಲ್ವಾ ಅದೇ ಹುಡುಗ್ರು ಅದಿಕ್ಕೆ ಆ ಆ ತರಲ್ಲ ಮೊದ್ಲು ಆತರ ಹೇಳಿದ್ರು.
ಮ ಲೈಕ್ ಹಂಗಾಸಿ ಜಾಸ್ತಿ ಬರೆರಿ ಅಂತ.
ಹ್ಮ್ ಆತರ ಎಲ್ಲ ಇರುತ್ತೆ ಈಗ ಅದಕ್ಕೆ ಈಗಿನ ಕಾಲದಲ್ಲಿ ಏನ್ ಗೊತ್ತ ಒಂದ್ ಮನೆ ಇರ್ಬೇಕು ಮದ್ವೆ ಆಗ್ಬೇಕು ಅಂದ್ರೆ ಒಂದ್ ಒಳ್ಳೆ ಕೆಲ್ಸ ಇರ್ಬೇಕು. ಹ ಎಲ್ಲಾ ನೋಡ್ತಾರೆ ಇವಾಗ ಲೈಫ್ ಸ್ಟೈಲ್ ಒಮ್ಮ ಸ್ಯಾಲ್ರಿ ಎಲ್ಲಾ ಒಂದ ಎಂಬತ್ತೊಂಬತ್ ಇರ್ಬೇಕು.
ಕೊಡ್ತಾರ ಎಲ್ಲಾನು ನೋಡಿತಾನೆ ಮದ್ವೆ ಮಾಡ್ಕೊಡೋದು.
ಹ್ಮ್ ಅದಿಕ್ಕೆ ನಾವು ನಮ್ ತಮ್ಮಂಗ ಇವಾಗ ಹಂಗೇನ್ ನೋಡ್ತಾರಲ್ವಾ ಅದಕ್ಕೆ ನಾವು ಇವಾಗ ಮನೆ ಕಟ್ಟೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ.
ಕಟ್ಟಿ ಕಟ್ಟಿ ಸಾಕು ಸಿಂಪಲ್ ಆಗ್ ಒಂದ್ ಮನೆ ಇದ್ರೆ ಸಿಂಪಲ್ ಆಗ ಒಂದ್ ಮನೆ ಬೆಂಗ್ಳೂರಲ್ ಒಂದ್ ಕೆಲ್ಸ ಇಬ್ರು ದುಡ್ಕೊಂಡು ಹೋಯ್ತಾ ಇದ್ರೆ ನೆಮ್ದಿ ಆಗಿರುತ್ತೆ ಜೀವನ ಏನಂತೀರ ಹಲೋ ಹಲೋ ಹಲೋ ಹಲೋ